ಆ ಕ್ಯಾಸ್ಟ ಇಂದಾ
ಹ್ಮ್ ನಮ್ದು ಹೆಸಿನ ಅರಿ ನಾವು ಬರುವುದು ಲಂಬಾಣಿ
ಓ ಹ್ಮ್ ಹಾ ಗೊತ್ತು ನಾ ಕೇಳಿದ್ದೀನಿ
ಹ್ಮ ಅದಕ್ಕೆ ನನ್ಗೆ ಅಷ್ಟೇನು ಕನ್ನಡ ಮಾತಾಡುದಕ್ಕೆ ಬರೋದಿಲ್ಲ.
ಆ ಪರವಾಗಿಲ್ಲ ಬಿಡಿ ಅಂದ್ರೆ ಅದಕ್ಕೆ ಬೇರೆ ಕ್ಯಾಸ್ಟ್ ಇರ್ಲಿಲ್ಲ ಅಂದ್ರೆ ಅದ್ ಎಸ್ ಸಿಗೆ ಬರುತ್ತಾ
ಹಾ ಎಸ್ ಸಿಗೆ ಬರುತ್ತೆ ಅದು
ನಿಮ್ಮ ಪೂರ್ತಿ ಹೆಸರೇನು ಹೇಳಿ
ನಮ್ದ್ ಹೆಸರು ನಿತಿನ್ ರಾಠೋಡ್
ರಾತೋಡ್ ಹಾ ಅ ನೀವ್ ಪೂರ್ತಿ ಹೆಸ್ರು ಹೇಳಿದ್ರೆ ನಾನೇ ಹೇಳ್ತಿದ್ದೆ ನೀವ್ ಯಾವ ಕ್ಯಾಸ್ಟ್ ಇದೀರಿ ಅಂತನುವಾ
ಹ್ಮ್ ಗೊತ್ತಾಗಬಿಡ್ತೆ ಅದ್ರ ಮೇಲೆ ಕ್ಯಾಸ್ಟ್
ಹ ಗೊತ್ತಾಗುತ್ತೆ ನನ್ಗೆ ಅಂದ್ರೆ ಇಲ್ಲಿ ನಮ್ ಸೀನಿಯರ್ಸ್ ಲ್ಲ ಅವ್ರಲ್ಲ ಹಂಗಾಗ ಗೊತ್ತು ಹ ಇಲ್ಲ ನಮ ಆಡ್ತಾರೆ ಆಲ್ಮೋಸ್ಟ್ ಒಂದ ಒಂದು ಟೆನ್ ಟು ಫಿಫ್ಟ ಫಿಫ್ಟಿನ್ ಮೆಂಬರ್ಸ್ ಇದುರ್ತಾರೆ
ಹೌದ
ನಿಮ್ ಗುಲ್ಬರ್ಗದವರು ಬೀದರ್ ಅವರು
ಹ್ಮ್
ಯಾದಗಿರಿ ಯಾರೂ ಇಲ್ಲ ಗುಲ್ಬರ್ಗ ಬೀದರು ಬಿಜಾಪುರ
ಹ್ಮ್
ಹುಬ್ಳಿ ಬೀದರ್ ಅವ್ರೇ ಜಾಸ್ತಿ ಗುಲ್ಬರ್ಗದವ್ರ್ ಒಬ್ಳೆ
ಒಬ್ಬಳೆ ನಿಮ್ ಕ್ಲಾಸ್ ಮೇಟ್ ಅವ್ರು?
ಹಾ
ಹ್ಮ್
ನಿಮ್ ನಿಮ್ಮ ಹೆಸರಲ್ ನಾಯಕ್ ಅಂತನೂ ಬರುತ್ತಲ್ಲಾ
ಹ್ಮ ನಾಯಕ ಅಂದ್ರೆ ಹ ಊರಿನಲ್ಲಿ ಒಬ್ಬ ಅಧ್ಯಕ್ಷ ಹಪ್ಲೆ ಇರುತ್ತೆ ಅವ್ರನ್ನೇ ಕರೀತಾರೆ ನಾಯಕ ಅಂತ
ಹ ಹಂಗೂ ಹ ಒಂದಿಬ್ರ ಅವ್ರೆ ಹ ಒಂದ್ ಅಣ್ಣಂದ್ ಮಾತ್ರ ಹಂಗೈತೆ ಇನ್ನೊಬ್ಬ ನಮ್ ಕ್ಲಾಸ್ ಅವ್ನನೆ ಒಬ್ಬಿದ್ದ ಅವನ ಹೆಸರು ರಾತೋಡಂತ ಬರ್ತಿತ್ತು ಹಂಗಾಗಿ ಗೊತ್ತು.
ಹ್ಮ್ ಹ್ಮ್
ಅವರೆಲ್ಲಾ ಅದೇ ಹ್ಮ್ ನಿಮ್ದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಅನ್ಸತ್ತಲ್ಲ ಕನ್ನಡ ಇರಲ್ಲ.
ಹ್ಮ ಅದಕ್ಕೆ ನ ಕನ್ನಡ ಅವನ ಸ್ವಲ್ಪ ಅ ಾಗಲ್ಲ ಇಲ್ಲ ನಿಮಗೆ ನಾನು ಮಾತಾಡಿದ್ದು?
ಅರ್ಥ ಅರ್ಥ ಆಗುತ್ತಲ್ಲ ಅರ್ಥ ಆಗುದ್ರೆ ಸಾಕು.
ಹ್ಮ್ ಯಾಕಂದ್ರ ನಾನು ಕನ್ನಡ ಹೆಚ್ಚಿ ಮಾತಾಡದು ಇಲ್ಲೇ ಬಂದ ಕಲ್ತೆ ಹ್ಮ್ ಯಾಕಂದ್ರೆ ಗುಲ್ಬರ್ಗ ಸೈಡ್ ಹ್ಮ್ ನಾನು ಅದೇ ಶಾಕ್ ಆಗ್ಬಿಡ್ತೇನೆ ಅಂದ್ರೆ ಅಷ್ಟೇನು ಬರಲ್ಲ ನನಗೆ
ನೀವು ಆಕ್ಚುಲಿ ನೀವು್ ನಾರ್ತ್ ಕರ್ನಾಟಕ ಕನ್ನಡಾನೇ ಮಾತಾಡ್ತಿದ್ದೀರಾ ನೀವು ಹೊಸಾಗ ಕಲ್ದಿನೂ ಕೂಡ ನಮ್ ಕನ್ನಡನುೂ ಮಾತಾಡ್ತಿಲ್ಲ. ಸ್ಲಯಂಗ್ ಅಲ್ಲ ಹಂಗೆ ಐತೆ ನಾನ್ ನಂಗೆ ಗೊತ್ತೇ ಆದೆ ನಿಮ್ ಕನ್ನಡ ಬರಲ್ಲ ಅಂತ
ಹ್ಮ್
ಚೆನ್ನಾಗೆ ಮಾತಾಡ್ತೀರ ಯಾವ್ ಲ್ಯಾಂಗ್ವೇಜ್ ನಿಮ್ದು ಮದರ್ ಟಂಗ್?
ಲಂಬಾಣೆ ಅಂತ ಬರುತ್ತೆ.
ಏನಾರು ಒಂದ್ ಎರಡು ವರಡರು ಹೇಳಿ.
ಅಂದ್ರೆ. ಬಾಟಿ ಕಾಲ್ದೊ ಕಾಯ ಹಾ ಯವ್ವ ಗೊತ್ತ ಗೊತ್ತ
ನಾ ಅಷ್ಟು ದಡ್ಡಿಲ್ಲ ಆಮೇಲೆ ನಾನ್ ಕೇಳ್ಕೊಂತೀನಿ ಆಮೇಲೆ ನಮ್ ಸೀನಿಯರ್ ಹತ್ರ.
ಇಲ್ಲ ನಾನು ಹಂಗ ಇಲ್ಲ ಮನುಷ್ಯ ನಾನು. ಹ ಇಲ್ಲ ಅಂದ್ರೆ. ಹ್ಮ್ ಅಂದ್ರೆ ಬಾಟಿ ಕಲ್ದಕಾಯಿ ಅಂದ್ರೆ ನೀ ಊಟ ಮಾಡಿದೀನ ಅಂತಾ. ನಗೂ ಬರುತ್ತೆ. ಅದಕ್ಕೆ ನಾನು ಮಾತಾಡಲ್ಲ . ಅ ಅಂದ್ರೆ ಮತ್ತ ಕತ್ತದಾರು ಅಜಿ ಅಂದ್ರೆ ಎಲ್ಲಿ ಹೊಂಟಿಯ
ಹೆಲ್ಲಿ ಹೆಲ್ಲಿ ಹೊಂಟಿಯೋ ಎಲ್ಲಿ ಹೋಗ್ತಿದ್ಯಾ ಹ್ಮ್ ಹ್ಮ್.
ಹ್ಮ ಮತ್ತೆ ತುಂಬಾ ಬರುತ್ತೆ ಇಲ್ಲಾನ ಕೇಳೇ ನು ಅದ್ರ ಹ್ಮ ನೀ ಕೇಳಿ ಅದ್ರ ಮೇಲೆ ಹೇಳತ್ತೇನೆ ನಾನು ಅದೇ ಒಂದೊಂದ ಕೇಳ್ರೆ.
ಮತ್ತೆ ಆಹ. ನೀನ್ ಕೇಳಿ ಆ ಏನ್ ಯಾವ ಯಾವ್ದ ಎರಡು ವರ್ಡ್ ಹೇಳಿದ್ರಿ ನೀವು ನನಗ್ ಕನ್ನಡದಲ್ಲೂ ಮರ್ತ ಹೋಯ್ತು
ಅಂದ್ರೆ ನಾನು ಹೇಳಿದ್ದು ಬಾಟಿ ಹಲ್ದಿ ಕಾಯಿ ಅಂದ್ರೆ ನೀವು ಊಟ ಮಾಡಿರ.
ಹ. ಊಟ ಮಾಡೋಣ ಬಾ ಅನ್ನೋದಿಕ್ಕೆ
ಆಜು ಬಾಟಿ ಕಾಮ.
ಬಾಟಿ ಕಾಮ.
ಹ.
ಸರಿಯಾಗಿ ಹೇಳದ್ನಲ.
ಅದೇ ಅದಕ್ಕೆೆ ನಾನ ನಕ್ಕಿದೇ
ಹ್ಮ್.
ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ನೀವು ನಮ ಕೂಡ ಇದ್ದಂದ್ರೆ ಬರುತ್ತೆ ಹಂಗೇನಿಲ್ಲ.
ಆಕ್ಚುಲಿ ಅದ ನಂಗ್ ಕೇಳಕ್ಕೆ ಒಂದ್ ತರಾ ಇಷ್ಟ ಆಯತೈತ್ ಅದು. ಆಕ್ಚುಲಿ ನಂಗ ಅದು ಒಂಥರ ಸ್ಲಾಂಗ್ ವಾಯ್ಸ್ ಎಲ್ಲ ನಂಗೆ ಇಷ್ಟ ಆಯ್ತದುು ಇನ್ನೊಂದು ಯಾವ್ದಾರು ಚೆನ್ನಾಗಿದ್ದೀರಾ ಅಂತ ಹೇಳೋದಿಕ್ಕೆ
ಟಿಕ್ ಚಿ ಕಾಯ್ ತು
ಹಾ.
ಠೀ ಚಿ ಕೈ ತು
ನಂಗ ಅರ್ಥ ಆಗಿಲ್ಲ.
ಅಂದ್ರೆ ನೀವು ಕೇಳಿದ್ದ ಚೆನ್ನಾಗಿದ್ದೀರಲ್ಲ ಅದರ್ದಾಗ ಹೇಳಿದ್ದು ನಾನು ಠೀಕ್ ಚಿ ಕಯ್ತು. ಟಿಕ ಚಿ ಕಾಯತು
ಕಿ
ಟಿಕ್ ಟಿಕ್
ಹಿಂದಿದಾಗ ಹೇಳೇತಿರಿಲ್ಲ ಟೀಕೆ ಅಂತ
ಹ
ಅದೇನ ಟೀಕ್ ಚೀಕ್ ಆಯ್ತು
ಹ್ಮ್
ಬರಲ್ಲ ನಿಮಗೆ ಅಂತ
ಅಂದ್ರೆ ಕೇಳ್ತಾ ಕೇಳ್ತಾ ಆಮೇಲ್ ಬರುತ್ತೆ ಈ ಸಡನ್ ಆಗಿ ಹಂಗೆ ಪ್ರನೌನ್ಸ್ ಮಾಡೋದಿಕ್ ಬರಲ್ಲ ನಮಿಗ್ ನಿಮಸ್ಲ್ಂಗ ನಿಮ್ಸ್ಲಂಗ್ ಕನ್ನಡಾನೇ ಒಂದೊಂದ್ ಸ್ವಲ್ಪ ನಾಲ್ಗೆ ತೊಂದಲೂಸ್ತಾ ಇರುತ್ತೆ ಇನ್ನ ಲಂಬಾಣಿ ಮಾತಾಡಂದ್ರೆ ಇನ್ನೇನು
ಹ್ಮ್
ನಿಮ್ ಕಡೆ ಎಲ್ಲಾ ಅದೇ ಡ್ರೆಸ್ ಹಾಕಂತಾರಲ್ಲ ಲೇಡೀಸು ಅದ್ ನಾರ್ಮಲ್ ಡ್ರೇಸ್ ಅಲ್ಲೂ ಹಂಗೆ ಹಾಕೊಂಡಿರ್ತಾರ?
ಹಾ ಹಾಕುತ್ತೆ ಅಂದ್ರೆ ಯ ಒಂದಂದ ಹಬ್ಬ ಇರುತ್ತೆ ಇಲ್ಲ ನಮ್ಮ ಅಂದ್ರೆ ಕಾಜ್ದಾಗ ಅಂದ್ರೆ ಮನೆ ಮನಗಂದ್ರ ಹಿಂಗ ಮನಿ ಮನಿಗ ಹಿಂಗ ಕುರಿಕ್ ಹೊಯ್ತಾರೆ
ಹಾ
ಅದಕ್ಕೆ ನಾವ್ ಘರ ಪಟ್ಟಿ ಅಂತ ಕರಿತ್ತೆವ್
ಹ್ಮ್ ಆಕ್ಚುಲಿ ಅದ್ ನೋಡಕ್ ಎಷ್ಟ್ ಚೆನ್ನಾಗಿರುತ್ತಲ್ಲ ಡ್ರೆಸ್ಸು.
ಹ್ಮ ಅದಕ್ಕೆ ಅವ ಹಬ್ಬ ಎಲ್ಲ ಇರುತ್ತಲ್ಲ ಅದನ ಹಾಕೋತಾರ ಎಲ್ಲರುೂ ಅಜ್ಜಿಯ ಅವರು
ಹಿಂಗ ಯಾರ್ಯಾರ ವಯಸ್ಸಿಗೆ ಆಗುತ್ತರಲ್ಲ ಅವರು ಹಾಕುತ್ತಾರೆ
ನಮ್ ಕಡೆ ಎಲ್ಲಾ ನೀವ ಅ ಅಂದ್ರೆ ಆತರ ಹಾಕೊಂಡ್ ಬರ್ತಾರಲ್ಲ ಅವ್ರು ಎಲ್ಲ ಕಡೆ ನಾವೀಗ್ ನೋಡಕ್ ಎಷ್ಟು ಎಷ್ಟು ಖುಷಿ ಆಯ್ತಿ ಇರ್ತದೆ ಅಂದ್ರೆ ಅವ್ರ ನಾ ಡ್ರೆಸ್ ಇಸ್ಕೊಂಡ್ ಹಾಕೋಬಿಡ್ಬೇಕು ಅನ್ನಸ್ತಾ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತ ನಂಗ ಆ ಆಕ್ಚುಲಿ ಅನ್ನ ನೋಡಕ್ ಇ ನಾನು ಎಷ್ಟೋ ಸರಿ ಅನ್ಕೊಂಡಿದ್ದೀನಿ ಆ ಡ್ರೆಸ್ ಒಂದ್ ಸರಿ ಹಾಕೋಬೇಕು ಅಂತ ಮೊನ್ನೆ ನಾನ್ ನನ್ ಫ್ರೆಂಡಿಗೆ ಹೇಳ್ತಿದ್ದೆ ಅ ಡ್ರೆಸ್ ಹಾಕೋಬೇಕು ನಾನು ಅಂತ ನಂಗ್ ನೋಡಿದ ತಕ್ಷ್ಣಾನೇ ಇಷ್ಟ ಆಯ್ತದ ಒಂತರ ಅ ಹೇರ್ ಸ್ಟೈಲ್ಗೆ ಹಾಕಳೋದು ತಲೆಮೆಕ್ ಹಾಕಳೋದು ಕೈ ತುಂಬಾ ಅದು ಬಳೆಗಳೆಲ್ಲ ಹಾಕೊಂಡಿರೋದು
ನಂಗ್ ಜಾಸ್ತಿ ಇಷ್ಟ ಆಯ್ತದು. ನೀವು ಒಬ್ರೆ ಮಗನಾ?
ಹಾಂ ಇಬ್ಬರ ಇದ್ದೇವೆ ನಾವು. ಅಂದ್ರೆ ನಾನು ಎಲ್ಲರಿಗಿನ್ನ ಚಿಕ್ಕವನ ನಮಗಿನ ಒಬ್ಬ ನಮ್ಮಣ್ಣ ದೊಡ್ಡ
ಇಬ್ಬರು
ಹ್ಮ್ ಮಗೋರು ಅಕ್ಕವರು ಮೂರ್ ಮಂದಿ ಅಕ್ಕವರು
ಅಕ್ಕೌರು
ಅಕ್ಕವರು ಅಂದ್ರೆ ತಿಳಿತಾ ಅಕ್ಕ ಅಕ್ಕ
ಹ ಗೊತ್ತು ನಾ ಶಾಕ್ ಅದೆೇ ಅವ್ರ್ದ ಎಲ್ಲಾರ್ದು ಮದ್ವೆ ಆಯ್ತಾ ಮದ್ವೆ ಆಗಿದ್ಯಾ?
ಹಾ ಇಬ್ಬರ್ದು ಆಗಿದೆ ಇನ್ನೊಬ್ಬಕಿ ಅಂದ್ರೆ ಡ್ಯೂಟಿ ಮಾಡ್ತಿದ್ದಾಳೆ ನರ್ಸಿಂಗ್. ನೀ ಹೇಳಿದ್ದು ಬಿ ಎಸ್ಸಿ ನರ್ಸಿಂಗ್
ಹ್ಮ್ ಹ್ಮ್.
ಆ ಗುಲ್ಬರ್ಗ ಅಲ್ಲೇ ಡೂಟಿ ಮಾಡಿದ್ದಾರೆ.
ಹ್ಮ್.
ಅಣ್ಣಾನು ಬಿ ಫಾರ್ಮಸಿ ಬಿ ಫಾರ್ಮಸಿ
ಹಾ.
ಅವ್ರದ್ದು ಫೈನಲ್ ಇಯರ್ ಇವಾಗ್ಲ.
ಹ್ಮ್ ಮನೆ ಎಲ್ಲ ಓದ್ತಾ ಇದೀರಿ.
ಹ್ಮ್.
ನಿಮ್ಮ ಅಪ್ಪ ಏನ್ ಕೆಲ್ಸ ಮಾಡ್ತಾರೆ.
ಅಪ್ಪರು ಕನ್ಸ್ಟ್ರಕ್ಷರ್ ಕನ್ಸ್ಟ್ರಕ್ಷರ್ಂದ ಗೊತ್ತಾ ಕನ್ಸ್ಟ್ರಕ್ಷನ್ ಅಂದ್ರೆ ಅವನು ಹ್ಮ್ ಅವರು. ಹಾ.
ಹ್ಮ್ ಗೊತ್ತು.
ಅದು ಕೆಲ್ಸ ಮಾಡ್ತಾರೆ ಮಮ್ಮಿ ಹೌಸ್ ವೈಫಾ ಮತ್ತ ಹಂಗೆ ನಮ್ ಸ್ವಲ್ಪ ಹೊಲ ಐತಿ ಅದರಲ್ಲಿ ಬೆಳೆ ಬೆಳೆಯದು ಅದರಲ್ಲ ವರ್ಕ್ ಮಾಡೋದು ಮಾಡ್ತಾರೆ.
ಹ್ಮ್ ಹ್ಮ್. ನೀವು ಹೋಗಿ ಹೋಗಿ ಇಂತ ಕಾಲೇಜಿಗೆ ಬಂದಿದ್ದೀರಾ. ನಿಮ್ ಕಾಲೇಜ್ ಆಕ್ಚುಲಿ ಕಾಲೇಜು ಕಾಲೇಜ್ ಸ್ಟೂಡೆಂಟ್ಸು ಸಕ್ಕತ್ತಾಗ ಅವ್ರೆ
ನೀವು ಇಲ್ಲಿ ಮಾತಾಡೋ ಬಗ್ಗೆ ಹೇಳಿದ್ದೀರಾ ಅಂದ್ರೆ ಹಿಂಗ ನೀವ್ ಹೆಸರು ಇಳಲ ಎಲ್ಲ ಇವ್ರು ಇವ್ರ ಬಗ್ಗೆ
ಹ್ಮ್ ಅವರಷ್ಟ ಜನ ಅವರೊಂದ ಭರತ್ ಆ ಭರತ್ ಜೊತೆ ಒಂದ್ ನಾಲ್ಕ್ ಸರಿ ಮಾತಾಡಿದಿ ಏನೋ ಮಾರುತಿ ಅವತ್ ಒಂದೇ ದಿವ್ಸ ಕಾಲ್ ಮಾಡಿದ್ದ ಆಕ್ಚುಲಿ ಅವ್ರಾಗ ಅವರೇ ಅಂದ್ರೆ ಅವ್ರಾಗ ಅವ್ರೇ ನಂಗ ಕಾಲ್ ಮಾಡೋದ್ರಷ್ಟೇ ನಾವು ಮಾತಾಡಕ್ ಆಗೋದಲ್ಲ ಆ ಕಾಲ್ ಮಾಡ್ಬೇಕಿತ್ತು ಇನ್ನ್ ಸರಿ ನನ ಕೇಳ ಹೇಳು ಇಲ್ಲ ಕಾಲ್ ಮಾಡ್ಬೇಕು ಅಂತ ನಾನು ಸರಿ ಆಯ್ತು ನಾನೇ ಯಾಕ ಮೇಲ್ ಬಿದ್ದ ಮಾತಾಡಿಸಬೇಕ ನಾನು ನಾನು ಸುಮ್ಮನ ಆಗಿದ್ದೆ ಇನ್ನ ರಾಜಶೇಖರ್ ಜೊತೆ ನಾ ಮಾತಾಡಿಲ್ಲ ಆಕ್ಚುಲಿ ಅವನು ಒಂದ ಸರಿ ಕಾಲ್ ಮಾಡ್ದ ಕಾಲ್ ಮಾಡ್ಬಿಟ್ಟು ನಾನ್ ನಿನ್ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಅಂದ ನಾನು ರೆಸ್ಪೆಕ್ಟೇ ಕೊಡ್ತಿಲ್ಲ ಅವನ ಆಕ್ಚುಲಿ ಅವ್ನ್ ಮಾತಾಡಿದ್ ಇಷ್ಟ ಆಗಿಲ್ಲ ಬೇ ನನಗೆ ಸ್ಲಯಾಂಗ್ ಇಷ್ಟ ಆಗಿಲ್ಲ ನಂಗೆ ಆಕ್ಚುಲಿ ಅವನು ಮಾತಾಡಲ್ಲಂತೆ ಬೇರೆ ಇನ್ನೊಬ್ಬರು ಕೆಲ ಯಾರ ಕೆಲ ಮಾತಾಡಿಸ್ತಾನಂತೆ ಅದಕ್ಕೆ ನಾನ್ ನಾ ಕಾರ್ಯ ಆಪ್ ನಾನ್ ಯೂಸೆ ಮಾಡ್ತಿಲಾ ಅಂತ ಅಂದೆ ನಾನು
ಹ್ಮ ಇರ್ತಾರೆ ಒಬ್ಬೊಬ್ಬರು ಅಂದ್ರೆ ಒಂದ ಬ್ಯಾರೆ ತರಾನೇ ಮೀನಿಂಗ್
ಆಮೇಲೆ ಆಮೇಲೆ ಆಮೇಲ್ ಆಮೇಲೆ ನಮ್ಮ ಫ್ರೆಂಡಗ್ ಎರಡ್ ಆಮೇಲೆ ಆಮೇಲೆ ಮೂರ್ ಸರಿ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ದ ಅದ್ಕ ನನ್ ನನಗ್ ಭಯ ಆಗೋಗ್ಬಿಡ್ತು ನಾನ್ ಮಾತೆ ಆಡಲ್ಲ ಅಂದೆ ಅವ್ನ ಹತ್ರ
ಹ್ಮ್.
ಆಕ್ಚು ಎಲ್ಲ ಟೆಕ್ಸ್ಟ್ ಮಾಡಿ ಕೇಳ್ತಾರೆ ಅಂದ ಸಡನ್ ಆಗ ಕಾಲ್ ಮಾಡ್ಬಿಟ್ನಲ್ಲ ನಾನು ನನಗ್ ಫುಲ್ ಶಾಕ್ ಆಗ ಹೋಗ್ಬಿಡತು ಕಾಲ್ ಮಾಡ್ಬಿಟ್ಟು ಕಾ ಕಾಲ್ ಮಾಡ್ಲಾ ಅಂತ ಅಂತೆ. ಹೂ ಅಂತ ಅಂದಿದ ಆ ಆ ಹೂ ಅಂತ ಅಂದಿದಿ ಅವಾಗ ಆಕ್ಚುಲಿ ನಾನು ಆಚೆ ಔಟ್ ಸೈಡ್ ಮೈಸೂರ್ ಹೋಗಿದ್ದೆ ನಾನು ಬರ್ತಿರ್ಬೇಕಾರೆ ಸರಿ ಆಯ್ತು ಟೆನ್ಂಗ ಕಾಲ್ ಮಾಡಿ ನಾನ್ ಅಷ್ಟೊತ್ತಿಗೆ ರೂಮಿಗೆ ರೀಚ್ ಆಗ್ಬಿಟ್ಟು ಹೇಳ್ತೀನಿ ಅಂತ ಅಂದಿದ್ದೆ
ಹುಂ
ಆಮೇಲೆ ಅಷ್ಟೊತ್ತಿಗ ಏನೇನೋ ಇಶ್ಯೂ ಆಗೋಗ್ಬಿಡ್ತ ಆಮೇಲೆ ಭಯ ಆಗ್ಬಿಡ್ತ ಅನ್ನ ಹತ್ರ ಮಾತಾಡಿದ್ದಕ್ ಆಮೇಲೆ ಆಕ್ಚುಲಿ ಈ ಡೇಂಜರಸ್ ಗಾಯ್ ಅಂತ ಗೊತ್ತಾಯ್ತು ಆಯ್ತ ಹುಂ ಹಾ ಸರಿ